ಕೇಳ್ಿಸತೀ
ಹಾ ಕೇಳಿಸ್ತಿದ್ದೆ
ಹಾ ಹಾ ಊಟ ಆಯ್ತು ನಿಮ್ದಾಯ್ತಾ
ಏನ್ ಮಾಡ್ತಿದ್ದೀರಾ ನಾನು ಕುತ್ಕೊಂಡಿದ್ದೆ ನೀವು
ನಾನು ಹಿಂಗೆ ಸುಮ್ನೆ ನಿಮ್ಮ್ ಹತ್ರ ಮಾತಾಡ್ಕೊಂಡ್ ಕೂತಿದ್ದೆ
ಹಾ
ತೇಗಿ ತೀರಾ
ಹಾ ನಾವವು ಚೆನ್ನಾಗಿದ್ದೀರಿ ನೀವ ಹೇಗಿದ್ದೀರಾ
ಹಾ ನಾನು ಚೆನ್ನಾಗಿದ್ದೀನಿ
ಮತ್ತೆ ಏನ್ ಓದ್ತಾ ಇದ್ದೀರಾ
ಹಾ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನೀವೇನ್ ಮಾಡ್ತಿದ್ದೀರಾ
ಹಾ ನಾವು ಅಷ್ಟೇನೆ ನಾವು ಡಿಗ್ರಿ ಮಾಡ್ತಾ ಇದ್ದೀರಿ ಹ್ಮ
ಮುಗೀತಾ ಓದೋದು ಇನ್ನ ಎಷ್ಟು ವರ್ಷ ಇದೆ
ಹಾ ಮುಗೀತು ಇವಾಗ ಮತ್ತೆ ಇನ್ನ ಸಮಾಚಾರ
ಹ ಬೇಕು ನೀವೆ
ಹ ನಮ್ದೇನಿಲ್ಲ
ಹಾ
ಎಲ್ಲಾ ಹುಡುಗಿರ್ದೆೇ ಸಮಾಚಾರ ತಲಾ
ಏ ಗೊತ್ತೆ ಏನುೂ ಇಲ್ಲ ನೀವ ಹತ್ರ ಆಸೆಯಲ್ಲಿ ಇಲ್ಲಿ ಹೋಗ್ತಿರ್ತೀರ ಹುಡ್ಗುರು ನೀವ ಹೇಗಬೇಕಪ್ಪಾ
ಆಂಚೆ ಓಡಾಡೋದು ಅದು ಯಾವಾಗ್ಲ ಇದ್ದಿದೆಲ್ಲ ಸುತ್ತಾಡೋದು
ಹಾ
ಹಾ
ನಿಮ್ದಾದ್ರು ಏನಾದ್ರು ಗೊತ್ತಾಗ್ತಾ ಇರುತ್ತೆ ಅದು ಇದು ನಾವೇಏನ್ ಮನೆ ಹೇಳ್ತೀವಿ ಏನ್ ಗೊತ್ತಾಗುತ್ತೆ
ಅದೇ ರೋಡ್ ಅಲ್ಲಿ ಗಾಡಿ ಲೋಡ್ ಆಡೋದ್ ನೋಡ್ತಾ ಇರ್ತೀರಿ ಮಂ ಓಡಾಡೋದ್ ನೋಡ್ತಾ ಇರ್ತೀವಿ ಅಷ್ಟೇ ಇಲ್ಲಾಂದ್ರೆ ಹುಡುಗೂರ ಜೊತೆ ಅದು ಇದು ಮಾತಾಡ್ಕೊಂಡು ಅವ್ರ ಜೊತೆ ಕಾಲ ಹಳ್ಕೊಂಡು
ಹಾ
ಹಾ ಇರ್ತೀರಿ
ಹ್ಮ್ ಹ್ಮ್
ನಿಮ್ಮೂರು ಕೂಡೆ ಎಲ್ಲ ಹೆಂಗಗೆ ಹಡಿತೈತಿವ ತಬ್ಬಾ
ಹಬ್ಬಾ ಮಾಡ್ತಿದಿದ್ದಾರೆ ಏನೋ ಬೆಳಿಗ್ಗೆ ನಮ್ಮ ಅಮ್ಮನೊಬರು ಕಾಲ್ ಮಾಡಿದ್ರು ಆಂಟಿ ಏನೋ ಕಲ್ಸ ಏನೋ ತಗೊಬನ್ನಿ ಅಂತ
ಹ ನೀವೆಲ್ಲ ಹೊರಗವಾ ಕೆಲ್ಸ
ನಾವ್ ಅದಕ್ಕೆಲ್ಲ ಹೊರಲ್ಲ ಇಲ್ಲಿ ನಮ್ಮ ಏರಿಯಲ್ಲಿ ಹಬ್ಬ ಮಾಡ್ತಾರಲ್ಲ ಆವಾಗ ಮಾತ್ರ ಶಿವರಾತ್ರಿಗ ಏನೋ ಮಾಡ್ತಾರೆ ಆಗ ಮಾತ್ರ ಹೊರ್ತೀವ ಅಷ್ಟೇ ಬೇರೆ ಅದು ಅವಾಗೂನು ಒಂದೊಂದ್ಸಲ ರ್ತಿಟವಿ ಒಂದೊಂದ್ಸಲಿ ಹರಲ್ಲ
ನಮ್ಮ ಅಮ್ಮಾಯನ್ ಹೋಗ್ಲಿಲ್ಲ ಲೇಟಗ ಹೋಗಿತ ಆಗ್ಲೆೇ ಅವರು ಹ್ಮ್ ಅದಕ್ಕೆ ಇಲ್ಲ ಹೋಗಿ ಅಂತ ಹೇಳಿದ್ರು ಫಸ್ಟ್ ಹೇಳಿದ್ರೆ ಹೋಗ್ತಿದ್ರೇನು ಹ್ಮ್
ಈ ಕುಣಿಗಲ್ ಕಡೆ ಎಲ್ಲಾ ಯಾವ್ದೋ ಒಂದು ಹಬ್ಬ ಮಾಡ್ತಾರಲ್ಲ ನಿಮ್ಗೆ ಯಾರನ ಪರಿಚಯರು ಇದ್ದಾರ ಕುಣಿಗಾಲ್ ಕಡೆ
ಉಣಿಗಲ್ ಕಡೆಯ ತುಂಬಾ ಚೆನ್ನ ಇದಾರೆ ಏನೊಬ್ಬ ಮಾಡ್ತಾರೆ ಹೇಳಿದಿ
ಅಲ್ಲ ಯಾವ್ದ ದೇವ್ರದ ಒಂದು ಹಬ್ಬ ಏನೋ ಮಾಡ್ತಾರೆ ತುಂಬಾ ಜೋರಾಗಿ ಮಾಡ್ತಾರೆ ನನ್ಗೂ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲಾರ ಬಂದಿತ್ತು
ಅಂದ್ರೆ ಯಾವ್ತರ ಹಬ್ಬಾ ಅಂತ ಹೇಳಿದ್ರೆ ಗೊತ್ತಾಗುತ್ತೆ
ಅಂದ್ರೆ ಮರಿ ಉಡಿಯೋದು ಜಾಸ್ತಿ ಜನ ಎಲ್ಲ ಬರ್ತಾರೆ ಅಂತ ನೋಡಿದ್ದೆ
ಅಂದ್ರೆ ಒಂದು ಹುಲ್ಲಿಯೂರ್ ದುರ್ಗ ಅಂತ ಒಂದು ಊರ ಇದೆ ಅಲ್ಲಿ ಒಂದ್ ಮತ್ತೆಯ ರ್ ಇದೆ ಅಲ್ಲಿ
ಯಾವ್ದೋ ಎಣ್ಜಿಯವರ ಯಾವ್ದೋ ಇದೆಯಲ್ಲ ಅದಕ್ಕನಾ
ಅದಲ್ಲ ಯಾವವು್ದದು ಬೇರೆದು ಅದು ನನ್ಗೂ ಗೊತ್ತಿಿಲ್ಲಲ ನಾವು ದ ಸರಿ ಹೋದ್ ವರ್ಷನೂ ಹಓದ್ ವರ್ಷ ಅನ್ಸುತ್ತೆ ಹೋಗಿದ್ವಿಫ ಮೊದಲ್ನೆೇ ಸರಿ ಅಲ್ಲಿ ಅಲ್ಲಿ ಹೆಂಗೆ ಅಂದ್ರೆ ಮರಿ ಹೊಡಿತಾರೆ ಚೆನ್ನಾಗೆ ಎಲ್ಲರಿಗೂ ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು
ಹಾ
ಹ ಹ ಮಟನ್ ಬಿರಿಯಾನಿ ಚಿಕನ್ ಬಿ ಮಟನ್ ಬಿರಿಯಾನಿ ಇರುತ್ತೆ ಆಮೇಲೆ ಚಿಕನ್ ಫ್ರೈ ಏನೇನುೋ ಇರುತ್ತೆ ಮತ್ತ ಅದ್ರ ಜೊತೆಗೆ ನಿಮ್ಗೆ ಎಣ್ಣ ಎಷ್ಟ್ ಬೇಕಷ್ಟು ಕೊಡತಾನೆ ಎಣ್ಣೆನ ಕುಡಿಬಹುದು
ಓ ಅದು ಇದೆಯಾ
ಹಾ ಎಷ್ಟು ಬೇಕಷ್ಟು ಕುಡ್ಕೊಬೋದು ಬಿಂಗೆ ಬಿಂದಗೆಲ್ ತಗೊ ಮನ್ಸೂರಿತಾ ಇರ್ತಾರೆ
ಓ ಹಾ
ಎಲ್ಲ ಮಿಕ್ಸ್ ಮಾಡ ಹಾಕ್ತಿರ್ತಾರ ಅಲ್ಲಂತೂ ಅವ್ರಗ್ ಕೇಳ್ಬೇಕಾ ಕುಡಿಯೋವ್ರನ ಅಂಕಲ್ ಗಳಂತೂ ಬಾಟ್ಲ್ ಬಾಟ್ಲ್ ಎತ್ಕೊಂಡ್ ಬಂದಿರ್ತಾರೆ ಬಾಟ್ಲ್ ಎಲ್ಲ ಎಲ್ಲ ತುಂಬಿಸ್ಕೊಂಡು ಚೆನ್ನಾಗ ಚಿಕನ್ ಒಂದ ಅಷ್ಟು ಇಸ್ಕೊಂಡಬಿಡ್ತಾರೆ ೊಂಡ ಚಿನ್ನದದ ಕುಡ ಹ್ಮ್ ಎಷ್ಟ್ ಬೇಕ ನ ಹಾಕ್ಸ್ಕೊ ಮೊದಲ್ ಅವ್ರಗ್ ಒಂಂತರ ಹಬ್ಬ
ಹಾ ಹಾ
ಕುಡಿಯೋದು ತಿನ್ನೋದು
ಈ ಮರಡ್ ಭೂಮಿಯಲ್ಲಿ ನೀರ್ ಸಿಗದಂಗ ಆಗಿರ್ತದ ಅವ್ರಿಗೆ
ದು
ಯಪ್ಪಾ ಎಷ್ಟು ಜಗಳ ಅದ್ರಲ್ಲಿ ಓದ್ಸಲ್ಲಿ ಒಂದ್ ಹುಡುಗನ್ನ ತುಳ್ದ ಬಿಟ್ಟಿದ್ರು ಕೆಳಗಡೆ ಹಾಕೊಂಡ ನಡಿ ಅಷ್ಟ ಇದು
ಹೌದು ನಿಮ್ಮ ಇದು ಕುಣಿಗಲ್ ಕಡೆ ಎಲ್ಲಾ ಕುಣಿಗಲ್ಲು ಈ ಮಂಡ್ಯ ಮೈಸೂರ್ ಈ ಮಾಂಸ ಏ ಹಾಕಿಲ್ಲ ಅಂದ್ರೆ ಯಾವ್ದನ ಹಬ್ಬದಲ್ಲಿ ಅದ್ರ ಇದನ ಹಾಕಿಲ್ಲ ಅಂದ್ರೆ ಜಗಳ ಮಾಡ್ತಾರಂತ ಹೌದಾ. ಕೇಳ್ಪಾಟ್ಟ ಹಂಗ.
ಹೌದಾ ಆತ್ರರ ಏನಿಲ್ಲ ಅಪ್ಪ.
ಬೇಗಿರೆ ಯಾರಾದ್ರು ಏನಾನ ಅಂದ್ರು ಪರವಾಗಿಲ್ಲ ಎಲ್ಲ ಏನು ಅದಕ್ಕೇನ್ ಜಲ ಯಾರೇ ಮಾಡಲ್ಲ. ಜಗ್ಗಳ ಮಾಡಿಂದ್ರೆ ಈ ಊಟಕ್ಕಾದ್ರೂ ಜಗ್ಗಳ ಮಾಡ್ತಾರೆ ಅಂತ ಏನೋ ಕೇಳ್ಪಟ್ಟೆ.
ಇಲ್ಲ ಇಲ್ಲ ಆತರ ಏನಿಲ್ಲ.
ಹೌದ.
ಒಂದೊಂದ್ ಊರಲ್ಲ ಒಂದೊಂತರ ಹಬ್ಬ ಮಾಡ್ತಾರೆ ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಆಗಿರ್ಬೋದೇನೋ ಅಷ್ಟೇ. ಹ್ಮ್ ಎಲ್ಲೆಲ್ಲಾ ಆಗ್ಲ್ಲ. ಹ್ಮ ನೀ್ಮ ನಿಮ್ಗೆ ಯಾವ ಹಬ್ಬ ಬಂದಿತ್ತೋ ಗೊತ್ತಿಲ್ಲ.
ಹೌದಾ ಹ ನಮ್ಗೆ ಯಾವ್ದ ಹಬ್ಬ ಬಂದಯ್ತು.
ಅದೇ ಇನ್ನೊಂದ್ ದೂರಲ್ಲಿ ಮಾಡ್ತಾರೆ ಇಡೀ ಎಷ್ಟೊಂದ್ ಮರಿ ಕಡ್ದಿ ಇ ಇಡೀ ಊರಿಗನೆ ಊಟ ಹಾಕ್ತಾರೆ.
ಹಾ ಹ.
ಹ್ಮ್ ಅದೊಂದು ಏನೋ ಬರ್ತಿರುತ್ತೆ ಇವಾಗ ರೀಲ್ಸ್ ಅಲ್ಲಿ ಏನೇನ್ ಬರುತ್ತೋ ಹೇಳಕ್ಕೆ ಆಗಲ್ಲ.
ಹ್ಮ.
ಹಾ ಇದು ಗೊತ್ತಾ ಚೌಡೇಶ್ವರಿ. ಇದೆಲ್ಲ ಯಾವಪ್ಪ ಅದು ಗೌಡಗೆರೆ.
ಹಾ ಗುಡ್ಗ್ಯಾರ ಹಾ ಒಂದ್ಸಲ ಹೋಗಿದ್ರಿ.
ಹಾ.
ಹಾ ಅದೇ ನಮ್ಮ ಅಮ್ಮ ಅವ್ರ .
ಹೌದಾ.
ಇದು ಅಲ್ಲಿ ಭೂವರ ಸ್ವಾಮಿ ಯಾವದ .
ಕೇಳಿದ್ದೀನಿ.
ಹಾ.
ಹಾ.
ಅದೆಲ್ಲ ಗೊತ್ತ.
ಹಾ ಅದೇ ಕೇಳಿದ್ದೀನಿ ಮೊದ್ಲಂತೂ ಆ ದೇವಸ್ಥಾನದಲ್ಲಿ ಜನಾನೇ ಇರ್ತಾ ಇರ್ಲಿಲ್ಲ ಇವಾಗ ಎಷ್ಟು ಜನ ಅ
ಹ್ಮ ಎಲ್ಲಾ ಅಲ್ಲಿ ಲೋಕಲ್ ಅಲ್ಲ ಅಲ್ಲಿರೋರನೆ ಎಲ್ಲಾ ಹೇಳ್ತಾ ಇರ್ತಾರೆ. ಎಲ್ಲಾ ಯಾವ್ದೋ ವಿಡಿಯ ಮಾಡ್ಯಾರನ ಒಬ್ಬರು ಇಬ್ರು ಹಾಕುದ್ರ ಎಲ್ಲಾ ಅದಕ್ಕೆ ಬತಾರೆ ಇದಕ್ಕೆ ಬತಾರೆ ಅಂತ ಹೇಳ್ತಾ ಇದ್ರಲ್ಲಿ. ಅದನ್ನು ಚಲ ಕ
ಅದು ನಾವು ಮೊದ್ಲು ಹೋಗಿದ್ದೀವಿ ಅನ್ನೋದ ಈ ತರ ಅಪ್ಡೇ ಅಂದ್ರೆ ದೇವಸ್ಥಾನ ತಾನನ ಅಷ್ಟಕ್ಕಷ್ಟೇ ಕಟ್ಟಿದ್ದಿದ್ದು ಇವಾಗ ದೇವಸ್ಥಾ ಅಂದ್ರೆ ದೇವ್ರದ ವಿಗ್ರಹ ಇದೆಯಲ್ಲಾ ಆದ್ರಿಂದ ಇವಾಗೇಏನೋ ಮ್ಯೂಸಿಯಂ ತರ ಎಲ್ಲಾ ಮಾಡಿದರೆ ಅದೆಲ್ಲ ಇರ್ಲೇ ಇಲ್ಲ. ಅಷ್ಟು ಜನನುೂ ಇರ್ತ ಇರ್ಲಿಲ್ಲ ಆರಾಮಗ್ ಹೋಗಿ ಆರಾಮ ಬರ್ಬೋದಾಗಿತ್ತು ಇವಾಗ ಈ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ಟು ಫುಲ್ ವೈರಲ್ ಮಾಡ್ಬಿಟ್ರಲ್ಲ. ಅವಾಗಿಂದ ಯಪ್ಪ ಒಳಗಡೆಗೆ ಹೋಗ್ಬೇಕ ಅಂದ್ರೆ ಒಂದು ಇಪ್ಪತ್ ಸಲ ಸತಬೇಕು ಲೈನ್ ಗಳುಷ್ಟೊಂದ ಮಾಡಕ್ ಟ್ಟಿದ್ದಾರೆ ಯಪ್ಪ ಯಾಕಾದ್ರೂ ಬಂದ್ಗಿಟ್ಟ ಅನ್ಸಬಿಡುತ್ತೆ. ಅಷ್ಟು ಜನ ಯಾವಾಗಲೂ ಜನ ಇರ್ತಾರೆ ಇವಾಗ ಕುಣಿಗಲ್ಲಿದ ಡೈರೆಕ್ಟ್ ಬಸ್ ಬಿಟ್ಬಿಟ್ಟಿದ್ದಾರೆ.
ಹಾ ಹಾ.
ಎಲ್ಲೂ ಸ್ಟಾಪ್ ಇಲ್ಲ ಡೈರೆಕ್ಟ್ ಕರ್ಕೊಂಡು ಹೋಗ್ ದೇವಸ್ಥಾನ ಹ ನಿಲ್ಸ್ತಾರೆ ಮತ್ತೆ ವಾಪಸ್ ಬರ್ಬೇಕಾದ್ರ ಬಸ್ ಐತೆ.
ಓಹ ನಿಮ್ಗೆಲ್ಲ ಬಿಡಿ ಬಸ್ ಎಲ್ಲ ಫ್ರೀ ಅಲ್ವಾ. ನೀವ್ ಎಲ್ ಬೇಕ್ರೆ ಓಡಾಡ್ಬೋದು.
ಮಂಗಳವಾರ ಶುಕ್ರವಾರ ಅಂತ ಬಸ್ ಸ್ಟ್ಯಾಂಡ್ ತುಂಬಾ ಅವರೇ ನಿಂತಿರ್ತಾರೆ ದೇವಸ್ಥಾನಕ್ಕೆ ಹೋಗೋರು ಬಸ್ ಬಂದ್ರೆ ಹ ಹೊಓಡ್ತಿರ್ತಾರೆ ಸರಿ
ಪಾಪ ಸ್ಕೂಲು ಕಾಲೇಜು ಹೋಗೋರಿಗೆಲ್ಲ ತೊಂದರೆ
ಹೌದು ಅಂದ್ರೆ ಅದಕ್ಕೆ ಅಂತಾನ ಇವಾಗ ಸಪ್ರೇಟ್ ಬಸ್ ಬಿಟ್ಟ ಬಿಟ್ಟಿದಾರಲ್ಲ ಅಷ್ಟೊಂದೇನ್ ತೊಂದ್ರರೆ ಆಗಲ್ಲ ಹ ನಮ್ ಕು ಕುಣಗಗಳಿಂದ ಜಾಸ್ತಿ ಜನ ತುಮಕೂಡಿ ಕಾಲೇಜ್ ಹೋಗ್ತಾರೆ
ತುಮಕೂರ ಯವ ಕಾಲೇಜು
ಾ ಅದೇವ್ರೆ ತುಮಕೂರ್ಗೆ ಕುಣಿಗಲಂದ ಜಾಸ್ತಿ ಜನ ಬರೋದು ಶೇಷಾದ್ರಿಪುರಮಗ್ ಬರತ್ತೆ ಇಲ್ಲ ಎಸ್ ಎಸ್ ಐ ಟ ಬರ್ತಾರೆ ಅದು ಅವೆರಡೆ ಜಾಸ್ತಿ ಶೇಷಾದ್ರಿಪುರಂ ಅಂತೂ ತುಂಬಾ
ನೀವೆಲ್ಲ ತುಮಕು ತುಮಕೂರ್ ಕಡೆ ಓಡಾಡ್ತೀರಾ
ಹ ನಾನು ಬಂದಿದ್ದನ ಸುಮಾರು ಸರಿ ಹಗ್ಬಿಟ್ರೆ ತುಮಕೂರು ಯೂನಿವರ್ಸಿಟಿ ನಮ್ಮು ಸಿ ಟಿ ಎಕ್ಸಾಮ್ನ ತುಮಕೂರೆಲ್ಲ ಬರ್ದಿದೆ
ಹಾ
ಹ್ಮ್ ಕುುಣಿದಲ್ ಜನಕ್ಕಂತೂ ತುಮಕೂರ್ ಒಂಂತರ ಅತ್ತೆ ಮನೆ ಇದ್ದಂದು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈ ಲವರ್ಸ್ ಹಾಕ್ತತಿ ಲವರ್ಸ್ಗೆಲ್ಲಾ ಮೀಟ್ ಮಾಡಕ ತುಂಬತೂರ
ಹಾ
ಡಿಗ್ರಿ ಮಾಡೋರೆಲ್ಲಾ ಶೇಷ್ ಆಗರ್ಪರ ನನ್ ಜೊತೆ ಪಿ ಯು ಮಾಡಿದ್ದ ಕಾಮರ್ಸ್ ಅಲ್ಲಿ ಒಂದ ಅರ್ಧ ಜನ ಎಲ್ಲ ಅಲ್ಲೇ ಇದ್ದಾರೆ ಶೇಷಾದ ಪುರಮಸ್ ಸೈಟ್ ಇಲ್ಲೇ ಇದಾರೆ ಅದಕ್ಕೆ ನಾನ ಹಗೆ ನಮ್ಮ ಮನಲ್ಲ ಸೈಟ್ ಸೇರ್ಕೋ ಅಂತ ಅಂದ್ರು ಅದು ಟಾಪ್ ಕಾಲೇಜ್ ಅಲ್ವಾ ನನ್ಗೆ ಇಷ್ಟ ಇರ್ಲಿಲ್ಲ ನನಗ್ ತಂಪೂರ ನನಗೆ ಇಷ್ಟ ಇರ್ಲಿ ಅ ಅ ಬಸ್ ಹತ್ತೋದ್ ನೋಡ್ತಿದ್ದ ಕಕೊ ಬಂದ್ ಬಿಡುತ್ತೆ ಈ ಎಷ್ಟ್ ಜನ ಗೊತ್ತಾ ಬೆಳಿಗ್ ಆದ್ರೆ ಅಷ್ಟ್ ಜನ ಇರ್ತಾರೆ ಮತ್ತೆ ತುಮಕೂರಿಂದ ವಾಪಸ್ ಬರ್ಬೇಕಂದ್ರನು ಅಷ್ಟೇ
ಹಾ ಎಲ್ಲಾರೂ ತುಮಕೂರು ಅದು ಇದು ಅಂತ ಇಷ್ಟ ಪಡ್ತಾರೆ ನೀವೇ ಯಾಕು ಇಷ್ಟ ಪ ಅಲ್ಲ
ನಮಗೆ ಅಂದ್ರೆ ಅದೇ ಈ ಬಸ್ಸು ಅದು ಮತ್ತೆ ನಂಗೆ ನನ್ಗೆ ಗೊತ್ತಿರೋರು ಯಾರು ಇರಬಾರ್ದು ಅಂತ ಹಾಗಾಗಿ ನಾನು ಬೇಕಕ್ಬೇಕಂತಂಗೆ ತುಮಕೂರು ಕಾಲೇಜ್ ಆಗ್ಲೇ ಇಲ್ಲ ಎಸ್ ಐ ಟಿ ಆಕ್ಲೇ ಇಲ್ಲ
ಹ ಆಸ್ತನೆಲ್ಲಾ ನಿಮ್ ಹತ್ರನಾ
ಹಾಸ್ಟೆಲ್ ಕಾಲೇಜ್ ಅರ್ಧ ಗಂಹಾಸನ್ನು ಹ ನ್ನು ಮೂರ ಅವರ್ ಆಗುತ್ತೆ
ಹಾ
ಎರಡು ಮೂರ್ ಮೂರರುವರೆ ಅವರಗುತ್ತೆ
ಕುಣಿಗಲ್ಲಲ್ಲಿ ಅದ ಶ್ರೀ ಮಂಜುನಾಥ ಯ ಮಿಲ್ಟ್ರಿ ಹೋಟ್ಲ್ ಏನ ಇದೆಯಲ್ಲ ತಿಂದೀರ ಅಲ್ಲಿ ಬೆಳಗ್ನೆ ಕಲ್ಸೂಪ ಎಲ್ಲ ಇರುತ್ತೆ
ತಿಂದಿಲ್ಲ ಅದೇ ಅದನು ಇವಾಗ ಇವಾಗ ಫೇಮಸ್ ಆಗ್ತಿರೋದು ನಮಗೆ ಗೊತ್ತಿರ್ಲಿಲ್ಲ ಅಲ್ಲ ಅಷ್ಟು ಫೇಮಸ್ಸು ಅಂತ ನೀವು ಏನೇನ್ ಮಾಡ್ತಾರೋ ಹ್ಮ ಹ್ಮ್ ಸರಿ ಆಯ್ತು ನಡಿ ಮತ್ತ ಮಾತಾರೆ ಹ ಹಾ ಧನ್ಯವಾದ